ಹಲೋ
ಇದರ
ಹಾ ಆರಾಮ್ದೀರರಿ ನೀವ್ ಆರಾಮಿದಿರಲ್ವಾ
ಹಾ ಆರಾಮಿದ್ದೇರಿ
ಏನ್ ಮಾಡ್ತಿದ್ರಿ ಬೆಳಿಗ್ಗೆಯ ಇವತ್ತು ಮ ನಿಮ್ಮ ದಿನಚರಿ್ಯ ಹ ಹೇಳುವಾರಾ ನೀವು
ಹಾ ರೀ ನಾವದು ನೋಡ್ ರಿ ಇಂಟರ್ನೆಟ್ ಬಗ್ಗೆ
ಹಾ
ಅದು ತುಂಬಾ ಫಾಸ್ಟ್ ಆಗಿ ಮೆಟ್ಟ ಖಾಲಿ ಹಕ್ ಪತ್ರರಿ
ಅಯ ಹ ರೀ
ಹಾ ಅದ ಯಾಕಂತ ಹೇಳಿ ನೋಡ್ತಿದ್ದೇರಿ ನಾನು ಅದ್ರ ಬಗ್ಗೆ ನಿಮ್ಿ ಕಾಲ್ ಮಾಡಮ ಅನ್ಕೊಂಡೆ
ಹನು
ಕರೆ ಮಾಡಿದಿದ್ದಾರೆ ಇವಾಗ ಅದ್ರ ಬಗ್ಗೆ ಏನಾಯತು ಸ್ವಲ್ಪ
ಹಾ ಆ ಇಂಟರ್ನೆಟ್ ಅಂದ್ರೆ ನೀವಗೆ ಯಾವ ಸಮ್ ಬಳಸ್ತೀ ರಿದ್ರ
ಸರ್
ಯಾವ್ ಸಿಮಿ ಬಳಸ್ತಾರೆ ಈಗ ಹಾ ದವ ಇದೆ ಹ್ಮ್ ಅದು ನೀವು ಬಹಳ ಯೂಸ್ ಮಾಡಿ ಸರಿ ರೇಟ್ ಹಂಗಾಗಿ ಅದು ನಿಮ್ಗೆ ಬೇಗ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂದುಟ ಖಾಲಿ ಆಗಿರುತ್ತ ರ ಹ್ಮ್
ಈಗಿನ ದಿನಗಳಲ್ಲಿ ಇಂಟರ್ನೆಟ್ ಆಧುನಿಕ ಯುಗದ ಅತ್ಯಂತ ಮಹತ್ವದ ಇದೆ ರೀ
ಹೌದೌದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಖ್ಯ ಕಾರ್ಯವ್ಯ ಕಾರ್ಯವ್ಯವಸ್ಥಿತ ಅದೆ ಹ್ಮ
ಹ
ಮತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಆ ಒಂದು ಕಚೇರಿ ಆಗಿರ್ಬೋದು ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು
ಶಿಕ್ಷಣ ಬ್ಯಾಂಕಿಂಗ್ ಇದೆಲ್ಲಾ ಹೌದ್ರಿ ಹೌದು
ಮತ್ತೆ ಇವಾಗ ದುಬಾರಿ ಒಂದು ಬೆಲೆಗಳ ನಿಗದಿತ ಪಡಿಸಿದ್ದಾರೆ
ಹೌದ್ರಿ ಅವೌದ್ರ ಅನೇಕರಿನ ಇಂಟರ್ನೆಟ್ ಲಾಭಗಳು ಹೇಳ್ತೀರಾ ರೀ ಏನೇನಂತ
ಹಾ ಹೇಳ್ತೀವಿ ಹೇಳ್ತಿವಿ ಇಂಟರ್ನೆಟ್ ಇಂದ ನಾವವು ಜಲ್ದಿ ನ ಮನೋರಂಜನೆಗೆ ಜಾಸ್ತಿ ಕಳಸ್ತಾ ಇದ್ದೀವ್ರಿ
ಹೌದಾ ಹ
ಚಿತ್ರ ನೋಡೋದಕ್ಕಾಗಿರ್ಬೋದು ಹ ಹಾಡುಗಳನ್ನ ಕೇಳದ ಗಿರ್ಬೋದು
ಹೌದು ನೃತ್ಯಗಳು ನೋಡ್ಲಿಕ್ಕೆ ಆದ ಆಗಿರ್ಬೋದು
ಮತ್ತೆ
ಹ್ಮ
ಯಾವ್ದಾದ್ರು ಕೆಲವು ಅಪ್ಲಿಕೇಶನ್ ಹಾಕೋದಕ್ಕಾಗಿರ್ಬಹುದು ಯಾವ್ದಾದ್ರು ನಾವು ಏನಾದ್ರು ಒಂದು ಮಾಹಿತಿ ತಿಳ್ಕೋಬೇಕಂದ್ ಇಂಟರ್ನೆ ಇಂಟರ್ನೆಟ್ ಇನ್ ಒಂದು ಪಾತ್ರ ಬಹಳ ಮುಖ್ಯ
ಹೌದ್ರು ನಾವ್ ನೆಟ್ ಸೆಂಟರ್ಗ್ ಹೋಗಿ ಏನಾದ್ರು ಅಪ್ಲಿಕೇಶನ್ ಆ ಆಗ್ಬೇಕಾಗುತ್ತಾರೆ
ಯಾವ. ಪ ನ.
ಹೌದ್ರಿ ಇಂಟರ್ನೆಟ್. ಬ ಪ್ರಾಮುಖ್ಯ ಪಾತ್ರ ವಹಿಸತದ್ರಿ ಹೌದ್ರಿ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇಂಟರ್ನೆಟ್ ಬಹುಳ. ಉಪಯೋಗವಾಗುತ್ತ ರಿ.
ಹ್ಹ್ ರಿ.
ವಿದ್ಯಾರ್ಥಿಗಳು ಆನ್ಲೈನ್ ತರ ತರಗತಿಗಳು. ವಿಡಿಯೋ ಪಾಠಗಳು. ಇವೆಲ್ಲಾ ಇಂಟರ್ನೆಟ್ ಕಡೆಯಿಂದ. ಇಂದಾನೆ ನೋಡಲಗ ನೋಡ ನೋಡಕ ಸಾಧ್ಯವಾಗುತ್ತರಿ.
ಹೌದು ದ್ರಿ ಈಗ. ಮಕ್ಕಳಿಗೆ ಈಗ ಹಂಗ ಈಗ ಹೆಂಗಾಗಿದ್ದಾರೆ ಮಕ್ಕಳಿಗೆ ಕೆಲವೊಂದು ತರಗ ತರಗತಿಗಳನ್ನ. ಶಿಕ್ಷಕರು ತಗೋಳಕ್ಕೆ ಆಗಲಾರದ. ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಮಾಡ್ತಿದಾರೀ ಈಗ.
ಸುಲಭವಾಗಿದ್ರೆ ಅದು.
ಹೌದು ಬಾಳ ಸುಲಭ ಆಗಿದ್ರೆ ಯಾಕಂದ್ರೆ.
ತುಂಬಾ ಸುಲಭವಾಗಿರೋದು ಹಂಗೆ. ಮಕ್ಕಳಿಗೆ. ಅತಿ ಬೇಗ ತಲೆಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ವಿಧಾನ ರಿ ಅದು.
ಹೌದೌದು.
ಹ್ಮ.
ಈಗ ಅದರಿಂದ ಶಾಲೆಗೆ ಹೋಗಕಕ್ ಆಗಲ್ರೀ ಕೆಲವೊಂದ್ಸರಿ ಕೆಲವೊಂದ್ಸರಿ ದೂರ ಇರುತ್ತೆ ಅಂತವ್ರಿಗೆ ಈ ಆನ್ಲೈನ್ ಕ್ಲಾಸಸ್ ತುಂಬಾ ಉಪಯೋಗ ಆಗುತ್ತೆ.
ಹ ಹೌದೌದ್ರಿ. ಇನ್ನೊಂದ್ರೆ ಇಂಟರ್ನೆಟ್. ಮೂಲಕ ದೂರದಲ್ಲಿರೋವರು ಕುಟುಂಬದವರು.
ಕೋರ್ಸಸ್ ಅಂತ ಹೇಳಿ ತರಗತಿಗಳೆಲ್ಲಾ ಹಂಗೆ ಕೊಡ್ತದವಿ ರಿ. ಹ ಒಂದು ತರ ಬೇತಿ ಅನ್ನ ಆನ್ಲೈನ್. ಮುಖಾಂತರನ ಆನ್ಲೈನ್ ಕ್ಲಾಸಸ್ ಅಂತೇಳ್ಬಿಟ್ಟು.
ಹಾ ರಿ. ಇಂಟರ್ನೆಟ್ ಮೂಲಕ ದೂರದಲ್ಲಿ ಇರೋರು ಕುಟುಂಬದವರು ಮತ್ತೆ. ಸ್ನೇಹಿತರಿಗೆ. ರಕ್ಷಣದಲ್ಲಿ ಸಂಪರ್ಕ. ಸಂಪರ್ಕ ಸಹಿ ಸಾಧಿಸಬೋದ್ರಿ.
ಹೌದ್ರೀ ಹಾ
ವಿೀಡಿಯೋ ಕೆರೆ ಇಮೇಲ್ ಈಥರ ನಾ ಅವ್ರ ನಾಸ್ತಿ ಸಂವಹನ ಸುಲಭವಾಗಿ ಮಾಡಬೋದ್ರಿ
ಮತ್ತೆ ಅದು ಶಿಕ್ಷಣ ಕ್ಷೇತ್ರಗಳಲ್ಲಿ ಬಹಳ ಅಂದ್ರೆ ಬಹಳ ದೊಡ್ಡ ಮುಖ್ಯ ಪಾತ್ರ ವಹಿಸ್ತಾ ಇದೆ
ಹೌದ್ರೀ ಹೌದರಿ ಹೌದೌದು
ಮತ್ತೆ ಇಂಟರ್ನೆಟ್ ಮೂಲಕ ರಿ ನಾವು ದೂರದಲ್ಲಿರೋ ಕುಟುಂಬ ಕುಟುಂಬ ಕುಟುಂಬದವರು ಮತ್ತೆ ಸ್ನೇಹಿತರು ಕ್ಷಣಾಧಾರದಲ್ಲಿ ಕ್ಷಣಾರ್ಥದಲ್ಲೇ ನಾವು ಸಂಪರ್ಕ ಮಾಡ್ಬೋದ್ರೀ ಎಲ್ಲೋ ಆಯ್ತು ಎಲ್ಲಿಂದ ನಾವವು ನೋಡ್ಬೋದ್ರಿ ಈಗ ನಾವು ಅನ್ಕೊಂಡೋಗ್ ನೋಡಕ್ ಆಗಲ್ಲರಿ ಅದು ವ ವಿಡಿಯೋ ಕಾ ಅಂತೇಳ್ಬಿಟ್ಟು ಎಲ್ಲ ಈಗ ವಾಟ್ಸಆಪ್ ಅದ್ರಲ್ಲ ಇದೆ ವಿಡಕಾಲ್ ಮಾಡ್ದ ಅವರು ಮುಖ ನಾವು ನಮಕ್ ಅವ್ರು ನೋಡ್ಬೋದ್ರೀ
ಹೌ್ರಿ ನಿಮಿಷದಲ್ಲಿ ಸೆಕೆಂಡ್ಸ್ ಸೆಕೆಂಡ್ ಅಲ್ಲಿ ನೋಡ್ಕೋಬೋದ್ರಿ
ಹೌದಿ ಮತ್ತೆ ಬ್ಯಾಂಕಿಂಗ್ ಮತ್ತೆ ಆನ್ಲೈನ್ ಮುಖಾಂತರ ಹಣ ವರ್ಗಾವಣೆ ಮಾಡೋದಾಗಿರ್ಬೋದು ಬಲ್ ಪಾವತಿ ಮಾಡೋದು ಮತ್ತೆ ಇತರ ಹಣಕಾಸಿನ ವ್ಯವಹಾರಗಳೆ ನವು
ಮನೆಯಲ್ಲೇ ಮಾಡ ಆ ನಿಜ ರೇ ಮನೆಯಲ್ಲೇ ಮಾಡ್ಕೊಬುದು ನಾವು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು
ತಮ್ಮ ಅಥವಾ ಯಾರೋ ನಮ್ಮ ಕುಟುಂಬ ಸಂಬಧಕ್ಕೆಿಗೆ ಲೋ ಇರ್ತಾರೆ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ ಈಗ ಅವ್ರಿಗೆ ನಾವು ಹೋಗಿ ಹಣ ಕೊಟ್ಟ ಬರಕ್ ಆಗಲ್ಲ ಈಗ ತುರ್ತು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಒಂದು ಫೋನ್ ಮುಖಾಂತರನೇ ಅವ್ರಿಗೆ ಹಣವನ್ನು ವರ್ಗಾವಣೆ ಮಾಡಬಹ್ರೆ
ಹ ಹೌದ್ರಿ ಹ್ಮ್
ಹೆಚ್ಚಿಗೆ ಆಗ್ತಾ ಇದ ರ ಈ ಒಂದು ಇಂಟರ್ನೆಟ್ ಇಂದ
ಹೌದೌದು ಇನ್ನೊಂದ್ರೆ ಇಂಟರ್ನೆಟ್ ನಿಂದ
ಲಾಭಗಳೆಷ್ಟಿದ್ದಾವೆ ನಷ್ಟ ಹಾ ನಷ್ಟ ಹಂಗೆ ಇದಾವ್ರಿಗೆ ಹಾ ಯಾವದ ಒ ಇಂಟರ್ನೆಟ್ಳಕ ಸಮಯ ವ್ಯರ್ಥನೂ ಆಗತ್ತರಿ ಅದರಿಂದ ಸುಮ್ಮನೆ
ಸಮಯ ವರ್ತ ಹೌದ್ರಿ
ಹಾ
ನಮ ಕಣ್ಣುಗಳಿಗನು ಕೆಲವು ಜಬ್ಬುಗಳು ಬರ್ತಾವ್ರಿ ಅತಿಯಾಗಿ ನೋಡೋದಿಂದ ನಾವ್ ಸ್ಕ್ರೀನ್ ವೈರಸ್ ಅಟ್ಯಾಕ್ ಆಗ್ತತ್ ರೀ ಕಣ್ಣ
ಹಾ ಹೌದ್ರೀ
ಮತ್ತೆ ಗಂಟೆ ಗಂಟಲ್ಲ ಅದ್ರಲ್ಲೇ ಅದ್ರಲ್ಲೇ ಈಗ ಮಕ್ಕಳೆಲ್ಲ ಮುಂಚೆ ಎಲ್ಲಾ ಮನೇಲಿ ಆಾ ಆಡ್ತಿದ್ರಿ ಬಟ್ ಇಗೆಲ್ಲ ಗಂಟೆಟ್ಟಲೆ ಬಾಲಲ್ಲ ಕಳಿ
ನಿಜ ರೀ ಆ ಮೊಬೈಲ್ ಇಲ್ಲಿದೆ ಊಟನು ಮಾಡ್ತಿಲ್ಲ ಮಕ್ಕ ಮಕ್ಕಳು ಹಾ ರೀ ಹಾ ನಮ್ಮ ಮನೇಲಿ ಹಂಗಗೆ ಇದ್ದಾರೀ
ಹಾ ರೀ ಮತ್ತೆ ಇವಾಗ ಯಾವವು ಇದನ್ನ ಯಾವ್ ತರ ನಾವು ಒಳ್ಳೆ ರೀತಿಂದ ಬಳಸ್ಕೊತಿದೀರಿ ಎಷ್ಟು ಲಾಭ ಇದೆಷ್ಟೆ ನಷ್ಟ ಇದೆ ಅನ್ನದಕ್ಕ ಒಂದು ಕೆಲೊಂದು ಉದಾಹರಣೆ ಏನಂದ್ರೆ ಅಲ್ಲಿ ಸುಳ್ಳು ಸುದ್ದಿ ಹರಡ ಸ ಟ ಲ್ಲೀ ಒಬ್ಬ ವ್ಯಕ್ತಿ ಬಗ್ಗೆ ಸರಿಯಾಗಿ ಗೊತ್ತ ಹತ್ತಿರಲ್ಲ ಏನಿಲ್ಲ ಅವ್ರು ಮಾಡ್ದಿದಾರ ತಪ್ಪನ ಅವ್ರ ಮೇಲೆ ಹಾಕಿ ಸುಳ್ಳು ಸುದ್ದಿ ಹರಡ್ಸೋದ್ರಿ ಹ ಅದರಿಂದ ಮತ್ತೆ ಮತ್ತೆ ಸಮಾಜದಲ್ಲಿ ಒಂದು ಗೊಂದಲ ಮತ್ತೆ ಅವ್ರರಿಗೆ ಅವ್ರನ್ನ ಕಂಡಾಗ ಇನ್ನೊಬ್ರು ಈ ತರ ಸುಳ್ಳು ಸುದ್ದಿ ಅಂತನ ಯೋಚನೆ ಮಾಡಲ್ಲ ರೀ ಇವಾಗ ಎಲ್ಲರ ಇಂಟರ್ನೆಟ್ ಬಳಕೆಗೆಗೆ ಜಾಸ್ತಿ ತರ ಅವ್ರರು ನಾವವು ನೋಡಕ ಒಂದ್ ಅರಾಧ ಸ್ಥಾನದಲ್ಲಿ ನಿಂತ ನೋ
ಹಾ ಸೈಬರ್ ಅಪರಾಧಿಗಳು ಇಂಟರ್ನೆಟ್ ಮತ್ತೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟು
ಹಾ ಅದೊಂದು ದೊಡ್ಡ ಸಮಸ್ಯೆ
ನಕಲಿ ವೆಬ್ಸೈಟ್ ಗಳು ಆನ್ಲೈನ್ ವ್ಯಂಚನ ಮತ್ತು ಖಾತೆ ಹ್ಯಾಕಿಂಗ್ ಈ ತರ ತುಂಬಾ ಹೆಚ್ಚಾಗಿದ್ದಾವ್ರೀ
ಹೌದ್ರಿ ಓ ಟಿ ಪಿ ಕೇಳೋದು ಹಣದ ಅಕೌಂಟ್ ಅಲ್ಲಿರೋ ಹಣ ಎಲ್ಲ ದೋಚೋದು
ಹೌದ್ರಿ
ಎಲ್ಲಾ ಅವರೆಲ್ಲಾ ಒಳ್ಳೆ ಒಳ್ಳೆ ಶಿಕ್ಷಣ ಪಡ್ಕೊಂಡಿರ್ತಾರೀ ಅವ್ರೆಲ್ಲಾ ಒಳ್ಳೆ ಶಿಕ್ಷಣ ಒಳ್ಳೆ ಜ್ಞಾನ ಇರೋರೆ ಈ ತರ ಓ ಟಿ ಪಿ ಈ ತರ ಎಲ್ಲಾ ಮಾಡ್ಬಿಟ್ಟು ಒಳ್ಳೆ ಶಿಕ್ಷಣ ಒಳ್ಳೆ ಒಳ್ಳೆ ಓದೇ ಓದಿರ್ತಾರ ಅವ್ರ ಈತರ ಕೆಟ್ಟದಾಗ ಬಳಸ್ಕೊಂತಾರೀ
ಹೌದೌದ್ರಿ ಇಂಟರ್ನೆಟ್ ಅನ್ನು ಸುರಕ್ಷಿತವಾಗಿ ಬಳಸುವ ಕೆಲವು ವಿಧಾನಗಳ ಏನನ್ ಹೇಳ್ತೀರ ರೀ
ಹಾರಿ ಸುರಕ್ಷಿತವಾಗಿ ನಾವ ಹೆಂಗ್ ಬಳಸ್ಬೆಕು ಬಳಸೋದು ಅಂದ್ರೆ ಫಲವಾದ ಪಾಸ್ವರ್ಡ್ಗಳನ್ನ ನಾವು ಅದಕ್ಕೆ ನಾವು ಒಂದು ಬಳಸಬೇಕಾಗತ್ತೆ ನೀವು ಫಲವಾಗಿರ್ತಕ್ಕಂಥ ಪಾಸ್ವರ್ಡ್ಗಳು ಸುಲಭವಾಗಿರೋದು ಇಡ್ಬಾರ್ದ್ ರೀ ಉದಾಹರಣೆಗೆ ಫೋನ್ ಪೇ ಅಂತ ಹೇಳ್ಬಿಟ್ಟು ಇದೆೇ ರೀ ಅದು ನಮ್ಮ ಒಂದು ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುತ್ತೆ ರಿ
ಹೌದು ಲಿಂಕ್ ಇರುತ್ತ ರಿ
ಅದು ನಾವ ಯಾರಿಗಾದ್ರೂ ವರ್ಗಾವಣೆ ಮಾಡೋದಕ್ಕೆ ಪಾಸ್ವರ್ಡ್ ಅನ್ನೋದು ಹಕ್ಬೇಕಾಗಿರುತ್ತೆ ಆ ಪಾಸ್ವರ್ಡ್ ನಾವು ಸುಲಭವಾಗಿ ಒಂದ್ ಎರಡು ಮೂರು ನಾಲ್ಕು ಅಥವಾ ನಮ್ಮ ಮೊ ಮೊಬೈಲ್ ಸಂಖೆ ಈ ತರ ಇಟ್ರೆ ಸುಭ ಆಗತ್ರಿ ಯಾರಾದ್ರ ಅದನ್ನ ಕದಿಯೋ ಚನ್ಸ್ರುತ್ತೆ
ಹೌದ ನಿಜಾರಿ
ಈ ತರ ಮಾಡ್ಕೋಬಹುದು ಮತ್ತೆ ಅಪರಿಚಿತ ಲಿಂಕ್ಗಳು ಬರುತ್ತರಿ ಕೆಲವೊಂದ್ ನಮ್ಮ್ ಮೊಬೈಲ್ಗೆ ಮೆಸೇಜ್ ಆಗಿ ಆ ಲಿಂಕ್ ಕ್ಲಿಕ್ ಮಾಡೋದು ಅದು ಆಗಿರ್ಬಹದು ಅದರಿಂದಾನೂ ಒಂದು
ಹ ಹೌದೌದ್ರಿ ಹೌದ್ರಿ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡ ಎಲ್ಲಾ ನಫೆ ಮಾಡುತ್ತಾರೆ ಹ್ಮ
ಮತ್ತೆ ನಮ್ಮ ಒಂದು ವೈಯಕ್ತಿಕ ಮಾಹಿತತಿನೂ ಯಾರತ್ರನ ಹಂಚ್ಕೋಬಾರದ್ರಿ ನಾವು ಉದಾಹರಣೆ ನಮ್ಮ ಒಂದು ಎ ಟಿ ಎಂ ಪಾಸ್ವರ್ಡ್
ಹೌದೌದು
ಗೂಗಲ್ ಪೆ ಪೇಟಿಎಂ ಈ ತರ ಎಲ್ಲ ಪಾಸ್ವರ್ಡ್ ಗಳನ್ನು. ಹೋಚಿಕೊ ಗಾಡಿ.
ಹೌದೌದ್ರಿ. ಉಮ್.
ಅಲ್ಲೆಲ್ಲ ತುಂಬಾ ಜಾಗೃತ ಜಾಗರೂಕತೆಯಿಂದ ಇರಬೇಕು. ಮತ್ತೆ ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಮಾಹಿತಿ ಪಡೆಯಬೇಕು. ನಮ್ಗೆ ವಿಶ್ವಾಸ ನಮ್ಗೆ ನಂಬಿಕೆ ತಕ್ಕಂತ ಗಳಿಂದ ಮಾತ್ರ ನಾವ್ ಏನ ಇದ್ರು ಹಂಚ್ಕೊಳ್ಳೋದಾಗಿರ್ಬಹದು. ಪಡೆಯೋದಾಗ ಅವ್ರಂದನೇ ಮಾಡ್ಕೋಬೇಕಾಗುತ್ತೆ.
ಹೌದ ಹೌದ್ರಿ ಇನ್ನೊಂದ್ರಿ ಇಂಟರ್ನೆಟ್ ಬಳಿಕೆಗೆ ಸಮಯದ ಮಿತಿಯನ್ ಇಟ್ಕೋಬೇಕ್ರಿ.
ಹಾ ಹಾ.
ಹ್ಮ್ ಮಿತಿ ಮೀರಿ ನಾವು ಬಳಸಿದರೆ ಅದು ನಮ್ಗೆ ಹಾನಿರಿ.
ಹಾ ಅದೇ ರೀ ಅದ ಹೇಳ್ತಾರಲ್ಲ ಅದೇ ಆದ್ರೆ ಅಮೃತನ ವಿಷಾಗ.
ಹಾ ಅದು ನೋಡ್ರಿ ಅದೊಂದ ಸೂತ್ರವನ್ನು. ಹೌದುಲ ಇಲ್ಲಿ ಇಟ್ಕೊಂಡು ನಡಕೊಂತ ಹೋಗಬೇಕು
ಅದ್ ಹೆಂಗಂದ್ರೀ ಒಳ್ಳೆದಾರಿ ಬಳಸ್ರೆ ಒಳ್ಳೇದಕ್ ಉಪಯೋಗ ಆಗತೆ ಕೆಟ್ಟ.
ಹಾ ರೀ ನಾಪ ಅದೇ ರೀ ಅದು ನಮ ನಮ್ಮಲ್ಲಿ ಇರುತ್ತಾರೆ ಅದು. ಏನ್ ಯಾರು ನಾವು ಎಕ್. ಬೇಕನ್ನೋದು ನಮ್ಮ. ನಮ್ಮ ಹತ್ರನೇ ಇರುತ್ತ.
ಹೌದ ಹೌದ ಹೌದು.
ಇಲ್ಲ ಅದು ಇನ್ನ ಒಂದು ಹೇಳದೈತ್ರಿ. ಈಗ. ನಾವು ಬಳಸ್ತೀವಲ್ಲ ರೀ ಈಗ ರಾತ್ರಿ ಮಲ್ಗೋ ಸಮಯದಲ್ಲಿ ನಮ್ಮ ಒಂದು ಮೊಬೈಲ್ ಅನ್ನ ನಾವು ನಮ್ ತಲೆ ಹತ್ರನೇ ಇಟ್ಕೊಂಡು ಮಲ್ಕೊಂತೀವಿ.
ಹಾ ರೇ ಇಟ್ ಹೌದ್ರಿ ಇದೊಂದು.
ಇತ್ತು ಅಂದರೆ ಸಮಯ ಅದ್ದರಿಂದ ನಾವು ತಲೆತ್ರ ಇಟ್ಕೊಂಡ್ ಮಲ್ಕೊಂಡಾಗ. ಇಂಟರ್ನೆಟ್ ಬರೋದಕ್ಕೆ ಕೆಲವೊಂದು ರೇಡಿಯೇಷನ್ಸ್ ಅಂತ ಹೇಳ್ಬಿಟ್ಟು ಬರುತ್ತ ರೀ.
ಹೌದ ರೇಡಿಯೇಶನ್ಸ್ ನ.
ರೇಡಿಯಷನ್ಸ್ ಅಂತ ಹಿರುತ್ತದೆ ಹ ಬ್ರೈನಗೆ ಎಫೆಕ್ಟ್ ಆಗ ನಮ್ಮ ಮೆದುಳು ಹ ಚುರುಕಾಗಿ ಕೆಲಸ ಮಾಡಲ್ಲ. .
ಕ ಕೇಳಿದೀನ್ರಿ ನಾನು ಹಾ ರಿರಿ
ಎಲ್ಲ ನಿಮಗೆ ಗೊತ್ತ ಹಳ್ಳಿ ಊರಲ್ಲಿ ಸಣ್ಣ ಸಣ್ಣ ಗುಡಿಸಲು ಅಥವಾ ಅಲ್ಲಾ ಸಣ್ಣ ಸಣ್ಣ ಗುಬ್ಬಿ ಪಕ್ಷಿ ಇರ್ತಾ ಇದ್ವ್ರೀ ಇವಾಗ ಆತರ ಇಲ್ಲ ರ ಯಾಕಂದ್ರೆ ಹ ಇಂಟರ್ನೆಟ್ ಬಳಕೆ ಜಾಸ್ತಿ ಆಗಿದೆಲ್ರರಿ ಅದ್ರಂದ ಬರೋ ರೇಡಿಯೇಷನ್ಸ್ ಅವುಗಳು ಪ್ರಾಣ ತಗೊತಿದ್ದಾರೆ ಅದ್ರಂದ ಎಷ್ಟೋ ಪಕ್ಷಿಗಳು ಸಾಯ್ತಾ ಇದಾರೆ ಅಂತ ಹ ಆದ ಆ ಒಂದು ಮಾಹಿತಿ ತಿ ನಮ್ಮ ಜನ ಸಮಮೂಹ ಗೊತ್ತಾಗ್ಲಿ ಅಂತಾನೇ ಅಂತ ಹೇಳ್ಬಿಟ್ಟೆ ಒಂದು ರೋಬೋಟ್ ಅಂತಿ ಒ್ ಚಿತ್ರೀಕರಣ ಒಂದ ಚಿತ್ರ ಬಂದಿತ್ರಿ ಮೊನ್ನೆ ಹ ಅದಕ್ಕೆ ಸಂಬಂಧ ಕೊಟ್ಟ ಇ ಎಲ್ಲ
ಹ್ಮ್
ಸರಿ ತಗೊಳ್ರಿ ಇದ್ರ ಬಗ್ಗೆ ಆಯ್ತು
ಹಾ ಓಕೆ ರಿ ಚ್